ಹಲೋ
ಆಾಮರೆ
ಹ್ಮ ಆರಾಮಿದ್ದೀವಿ ನೀವು
ನಾಾರಮನು
ಹ್ಮ ನಾವವು ಏನ್ ಮಾಡ್ತಿದೀರಾ
ಏನ ಸಂಸ ಸಾಲಿಗುಡಿಲ್ಲ ಬಂದಿತ್ತುತಿ ಕಡತ್ರ
ಹೌದಾ ಮತ್ತೇನ್ ಸಮಾಚಾರ
ಮತ್ತ ಏನಲ್ದು
ನೀವ ನ್ ಮಾಡ ಕೆಲ್ಸ ಏನ್ ಮಾಡ್ತೀರ
ಏನು ಸಾಲಿಗ್ ಹೋಗದ್ರಿ ಶಾಲಿಗ್ ಹೋಗದ್ರಿ ಹೊಲ್ದ ಕಲ್ಸ ಅವ್ರ ಮಾತ್ರ ಹಾ
ಚೇನ ಎಲ್ರಿ
ಹ್ಮ ಏನ ನೀ ಶಾಲಿಗ ಹರಿ
ಹ ಸ್ಕೂಲ್ ಒಪು ಕಾಲೇಜ್ ನನ್
ಹಲಜ
ಹ್ಮ್ ಸಕೆಂಡ
ಹಾ ಊಟ ರ
ಊಟ ಆಗೈತ್ ಜಸ್ಟ್ ಇವಾಗ ಆಯ್ತು
ಹ
ಹ್ಮ
ಮತ್ತನ್ ಹೊಲ್ದಾಗ ಏನ್ ಮಾಡಿ್ರಿ
ಹೊಲ್ಲಗ ಅತ್ತೆ ತೊಗ್ರ ಬಿತ್ತಿದಿ
ಹ ಏನ್ ನಾಟದ್ರಿ
ಹ್ಮ್ ಬಂದೈತೆ ಸ್ವಲ್ಪ ಕಾಣ್ತೈತವ ನ ಹಂಗೇಣ
ಹಾ ಮತ್ತೇಣ್ಣ
ಮತ್ತೇನಲ್ಲ ನೀವೇ ಹೇಳ್ಬೇಕು
ನಮ್ದೇ ಎಲ್ಲ
ನೀವೇನ್ ಬಿದ್ದೀರ ಒಮ್ಮೇಲ್ಲಿ
ಏನಲ್ಲ ಒಂದು ಅಡಿಕೆ ತೋಟದ ಹೊಟನ
ಹ್ಮ್ ಹ್ಮ್
ಆ ಕಾಲಸ ಮಾಡಷ್ಟ ಹಣ ಈ ಈಗಿನ ಕಾಯಿ ಆಗೈತಾನ ಇ ಆಗಿಲ್ಲ ಹ
ಹ ಎಷ್ಟು ಬರುತ್ತೆ ಬೆಳೆದ್ರಲ್ಲಿ
ಅದಲ್ಲಿ ಏನಂದ್ರರು ಒಂದು ಗಿಡಕೊಂದ ಒ ಸಾರಂ ಪರತಾನ
ಹತ್ತು ಸಾವಿರ
ಹಣ್ಣ ಆಟಗ್ ಒಂದ್ಸಿ ಬಜ್ ಆಟ ಬರ್ತಾವ ಸ್ವಲ್ಪ ಬಂದ ಅಂದ್ರೆ ಒಂದ್ ಐದ್ ಸಾವಿರ
ಹೌದಾ ಎಷ್ಟ್ ತಿಂಗಳು ಬೇಕ ಬೆಳಿಬೇಕಂದ್ರೆ
ಆರು ತಿಂಣ
ಆರು ತಿಂಗಳು ಬೆಳಿಯತ್ತಾ ಅದಕ್ಕೆಲ್ಲ ಏನೇನ್ ಹಕ್ಬ ಕೇಳೋ ನಾನು ಇವಾಗ ಫಸ್ಟ್ ಕೇಳ್ತಿರೋದು.
ಹಣ್ಣ ಅದ ಗೊಬ್ಬರ ಹೆಣ್ಣಿಂಗ ಆಗ್ತ ಅವಕ್ಕು ಸಪ್ರೇಟ್ ಬಂದಿರ್ತವಣ್ಣ.
ಹ್ಮ್ ಹ್ಮ್.
ಅವಕ ಗೊಬ್ಬರಿ ಹೆಂಗ ಅತ್ತಿಿಗೆ ಹೆಂಗ ಹಕ್ತವಣ್ಣ ಅದೇ ತರ ಹಾಕ್ಬೇಕಕ್ ಅವಕುನು.
ಹ್ಮ್.
ನಾವ ಒಂದು ಹತ್ತ ಹನ್ನ ತೆಂಗಿಕಾಯಿ ಗಿಡಾವಣ್ಣ.
ಹ್ಮ್ ಹ್ಮ್.
ಆಟ ಎಲ್ಲಿ ಅಂಗಡಿ ಕಳ್ಸೋದು ಹೊಲ್ದಾಗ ಇಲ್ಲ.
ಹ್ಮ ಎಷ್ಟ್ ಎಕರೆ ಐತೆ ಜಮೀನು.
ಹ ಹಾರೇನ ಹ.
ನರುರೆ ಏಕರನ ಅಡಿಕಾನ.
ಎರಡಕ್ಕರ ಅಡಿಕಣ ಎರಡಕ್ಕರ. ಈ ಬರ ಏನಿಲ್ಲಣ್ಣ ಅಡಿಕೆ ಅಷ್ಟೇ ಮತ್ತೇನ ಓದಿದೆಲ್ಲ ಬಿಟ್ಟಿವ ಅಷ್ಟೇ ಅಣ್ಣ. ಇಲ್ಲ ಈಗ ಅ್ಣ ತಂಬರ್ದಐತ. ನ ಜಗಳ ಆಗೈತೆ.
ಹ್ಮ್ ಹ್ಮ್ ಹ್ಮ್.
ಇನ್ನು ಇದ ಇಟ್ಟು ನಮ ಒಂದ ಇಟ್ಟು ಬಂದ ಕಷ್ಟಪಟ್ಟೇ. ಹ್ಮ್ ನಿಮ್ಗ ಎಷ್ಟ ಹೇತಾನೆ ಹೆಸ್ರ.
ನಮ್ದ ಆರ ಎಕರೆ ಐತೆ ಅತ್ತೆ ತೊಗರೆ ಮಾಡಿದೀ ನವು.
ಹಾ ಓಸತಿ ಏನ್ ಮಾಡ್ತರ.
ಓದ್ಬೇಕಿಕ ಈಗ ಶೇಂಗಾ ಮಾಡಿದ್ವಿ.
ಸಮಿದ.
ಹ್ಮ್ ಎಲ್ಲಷ್ಟು ಶೇಂಗಾ ಮಾಡಿದ್.
ಹಾ ಮತ್ತಾನ.
ಮತ್ತೆನಲ್ ನೋಡಿ ಇವಾಗ ಎಲ್ಲಿದ್ದೀರ.
ಲ್ಲ ತರಂದಲ್ಲ.
ಹೌದಾ ಏನ್ ಮಾಡ್ತಿದರ ಸ್ಕೂಲ್ ಹತ್ರ.
ಏನ ಸುಮ್ನೆ ಕುಂತ ಜಣ ಕೀಗಾಡ್ತಿದ್ದೀವಿ. ಆಡಿ ಬೇಜಾರಾಯಿತತಿ.
ಹ್ಮ್ ಹ್ಮ್ ಹೌ. ಹ ಐ ಪಲ್ಲ. ಸಿ ಎಸ್ ಕೆಟಿಂಗ್.
ಯಾರ ಧೋನಿ ಹಣ್ಣ.
ಹ್ಮ್ ಧೋನಿ.
ಹಾ ಫಿಕ್ಸಿಂಗ್ ಮಾಡ್ತ್ರ ನೀ ಜಾಸ್ತಿ.
ನಿಮ್ದೇ ಆತಮ್ಮ.
ಆರ್ಚಿವಣ.
ಅ ಸರಿನಾ.
ಹಣ.
ಹ್ಮ್ ಹ್ಮ್ ಹೆಂಗ ಕಪ್ಪಾಡ್ದ್ ಬಿಟ್ರ ಐಸ ಎಂತ ಎರಡ್ ಸಲ.
ಹಣ ಯಟಕ್ ಆತ್ ನೋಡೋಣ ಮುಂದಿನಿವರ್ಸ.
ಬಡ ಜರ ಟ್ರಕ್.
ಹಣ.
ಒಳ್ಳೀರಿ ಒಳ್ಳೇರಿ.
ಮತ್ತೆಣ್ಣ.
ಎಲ್ಲರೂ ಚೆನ್ನಾಗ್ ಆಡಿದ್ರು ನಾನ ನಿಂದ ಕಡೆ ಅರು.
ಹಾ ಏನ್ ಮಾಡ್ತೀರಣ.
ಹಾ. ಏನಲ್ಲ ಇವಾಗ ಕ್ರಿಕೆಟ್ ಆರ್ತಿದೀನು ನಾವ್ ಸ್ಕೂಲ್ ಹತ್.
ಹಾ ಹಾ ಯಾವರಣ್ಣ.
ಹ್ಮ
ಯಾವ್ರಣ್ಣ
ಹ ನಮ್ದು ಯಾದ್ಗಿರಿ ಪಕ್ಕ ಒಂದು ಹುಂಸೆ ನಗರ ಅಂತ ಬರುತ್ತೆ
ಹೌದಣ
ಹ್ಮ್ ಜಿಲ್ಲೆ ಮಾಡತನಿ ಹ್ಮ್
ಹ್ಮ್ ಮತ್ತೆಾನ ಅಪ್ಪ ಅಮ್ಮ ಚೆನ್ನಾಗಾರಣ್ಣ
ಹ್ಮ ಚೆನ್ನಾಗದಾರ ನೀವು
ನಾ ಚೆನ್ನಾಗ್ರೀ ನ ಆಕಳ ಎತ್ತೇನ್ ಹಣ ಹ ಸಿಗ್ತ ಅ ಕಾರ ಗ್ರಿ ಹ
ಡಿಗ್ರಿ ಅಲ್ಲಿ ಏನ್ ಮಾಡವ್ರೆ
ಡಿ ಎಡ್ಣ ಡಿಎಡ್ ಹ ಕುಡಿದತ
ಹ
ಅ ಮೂತಿ
ಹ ಹುಡುಗರದ ಅವ ನೀ ಮಾಡದು
ಹಾ ನ ಹಾಕ್ಕಳ
ಹಾ
ಎತ್ತತ್ತು ಆಕಳನ ಅವಣ ಏನ್ ಇಷ್ಟೇ ಆಕಳ ಅವಣ
ಹ್ಮ ಇದ ಆಾಕ್ಲ ಎರಡ್ತ್ತು ಇದವೆ
ಇವಳ ಕಡ ಹಣ
ಅಲ್ಲ ಎರಡ್ ಆಕ್ಳ ಒಂದಿತ್ತು ಎರಡು ಹತ್ತು ಎರಡ್ ಆಕಳ ಇಾರೆ
ಣ ನ
ಹಾ ಹಾಲ್ ಕೊಡ್ತವೆ ಎರಡು
ದಿನ ಕೆಷ್ಟಲೇಟ್ನು
ಹ ಎಷ್ಟೇನ್ ಕೊಡುತ್ತೇ ಒಂದ ಒಂದ್ ಲೀಟ್ರ
ಹ ಮತ್ರಿ ನೀವು ಮಲ್ಲಣ
ಮನೆಗೆ ಸಾಲಲ್ಲ
ಎಷ್ಟು ಮಂದಿರ ಮನೆಯಲ್ಲಿ
ಹ ಇದೇಂದ್ಂದಗೆ ಹತ್ತು ಜನ
ಹತ್ತು ಜನ
ಹ್ಮ್, ಜಾಸ್ತಿ ಜನರಿದಿವಿ-
ಒಂದೇ ಫ್ಯಾಮಿಲಿಯ ಎನ ಅಣ್ಣತ್ತಂಬರ್
ಎಲ್ಲಾರೂ ಅಣ್ಣ ತಮ್ಮಂದಿರುಅವರು
ಹ ನಿಮ್ಮ ಅಪ್ಪ ಎ ಮಸನಾರಣ
ಹ್ಮ, ನಾವುಮೂವರ್ ಇದೀವಿ ಇಬ್ಬರು ಗಂಡಮಕ್ಕಳು ಇಬ್ಬರು ಹೆಣ್ಮಕ್ಕಳು.
ಹಾ ಹ್ಮ್, ಮತ್ತೆ ಎಳಣ್ಣ.
ಮತ್ತ ಏನಿಲ್ಲ ನೀವೇ ಹೇಳ್ಬೇಕು.
ನಾವ ಒಮ್ದ ಏನಲ್ಲ ಒಡೋಣ
ಹ್ಮ್, ಮತ್ತೇನು ಕೆಲ್ಸ ಅಲ್ವಾ.
ಏನಲ್ಲ ನೋಡು ಅದೇ ಸ್ಕೂಲ್ಗ ಹೋಗ್ ಬರದು.
ಹ್ಮ್, ಹ್ಮ್
ಮತ್ತ ಸುಮ್ಮ್ನೆ ಆಟ ಆಡಕ್ ಬರದು.
ಹ್ಮ್, ಹ್ಮ್
ಅಟೆನೈಟ್ ಒಂದ್ ಸ್ವಲ್ಪ ಓದ್ಕೊಂಡು ಬೆಳಿಗ್ಗೆ ಎದ್ದು ಹೋಗೋದು ಇಷ್ಟೇ.
ನೀವ ಇವಾಗ ಎಷ್ಟನೇ ಕ್ಲಾಸ್ ಹ್ಮ್ ಹ್ಮ್ದ
ಭಾನುವಾರ, ಶನಿವಾರ ಸ್ಕೂಲ್ ತೋಟಕ್ ಹೋಗೋದು.
ಹ್ಮ್, ಹ್ಮ್
ಅಷ್ಟೇ ಮಾಡದ ಮತ್ತೆ
ಹ್ಮ, ಎಲ್ಲಿ ಅಚ್ಚರಸ್ಕೂಲ್ ಕೆಂಭಾವಿ ನಾ
ಹಣ ಹವಾಾ ನಿಮ್ದೇನ್ ಆ ಅಣ್ಣ,,, - ನಿಮ್ದೇನು ಫಸ್ಟ್ ಪ್ಯೂಸ್, ಸೆಕೆಂಡ್ ಪ್ಯೂಸ್ಣ
ಸಗಣ
ಹ್ಮ, ಟೆಂತ್ ಏಟ್ ಐತಲ್ಲ ರಿಸಲ್ಟ್
ಟೆಂತಆಗೈತಿ ಸಿಕ್ಸ್ಟಿ.
ಸಿಕ್ಸ್ಟಿ ಅಣ್ಣ. ಹ ನಿಮ್ ತಮ್ಮಏನ ತ್ತಣ
ನಮ್ಮ ತಮ್ಮ ಇವಾಗ ಫಿಫತ್, ಸಿಕ್ಸ್ತ್-
ನಿಮ್ಮ ಅಕ್ಕ, ಅಕ್ಕ ರಯಾರಿಲ್ಲಣ್ಣ.
ಹಾಲ್ಲಾತ ಎಲ್ಲ ಗ ತ
ಹಾ
ಹ್ಮ್, ಹ್ಮ್ ಹಲೋ, ಹಲೋ,, ಅಲೋ, ಹೈಲ್ ಹಲೋ, ಹ ಹಲೋ, ಹಾ ಇವವ ಕೆಳ್ಸತೆ ಹೇಳಿ.
ಏನ್, ಏನೋ ಎಡಿ ಕುಂಟಿ ಹೊಡ್ತರಿಲ್ಲಾಣ್ಣ
ನೀ ಹೊಡೆದಿದೀಯಪ್ಪಾ ನಿನ್ನೆ ಹೊಡೆದ ಅಷ್ಟೆ.,
ಹ ಮಯನ ಹಾಕ್ಸರ ನೇಗ ಹಾಕ್ಸಿದ್ರಣ
ಇಲ್ಲ ಟೇಗ ಟಿಲರ್ ಹಾಕಿದ್ವಿ ಫಸ್ಟಿಗೆ.
ಹಾ, ಎಷ್ಟ ತಾಸ ಯ್ತಣ್ಣ.
ಹಾ, ಎಷ್ಟು ಒಂದ ಹಾಗೈತೆ ಒಂದ ಮೂರ್ ತಾಸ.
ಹ ಎಷ್ಟಣ್ಣ ನಿಮ್ಮ ಮತ್ತ ಒಂದ್ ತಾಸ ಎಷ್ಟ್ಣ
ನಮ್ ಕಡೆ ಒಂದ್ ತಾಸಿಗೆ ಎಷ್ಟ ಸಾವಿರದ ಎನೂರ್ಣ ಐತೆ
ಹಾ
ಅಯ್ಯ ಡಿಸೈಸ್ ಸಾಕೈತಲ್ಲ ಪಫಸ್ಟ್ಗೆ ಒಂದ್ಷ್ಟ್ ಜನ
ಹಣ
ಅವಾಗ ಜಾಸ್ತಿ ತಗೊಂಡ್ಬಿಟ್ರ
ಹ್ಮ್ ಹ್ಮ್ ನಮ್ದೆನ ನಮ್ ಟ್ಯಾಕ್ಟ್ರ ಐತೆ ನಾವ್ ಅ ಮನ ನಂಬ್ರದೆ
ಹ್ಮ್ ಹ್ಮ್
ಹಾ ಡಿಸೆಲ್ ಹಾಕೊಂಡು ಅಷ್ಟ ಒಡ್ಸೋದು
ಹ್ಮ್ ಇ ಎಲ್ಲ ಟ್ಯಾಕ್ಟ್ರ ಎಷ್ಟೇ ತಗೊಂಡರ
ಇದು ನಾಲ್ಕವರೆ ಲಕ್ಷಣ ಸೆಕೆಂಡ್ ಹ್ಯಾಂಡ್
ನಡ ಯಾವ್ದ
ಸ್ವರ ಜನಾ
ಸೆವೆನ್ ರ ಸೆವೆನ್ ಫೈನಾ
ಸೆವೆಂ ರಿಫೈವಣ
ಚೆನ್ನಾಗಿ ಕೊಡುತ್ತಾ
ಹಣ
ಹ್ಮ್ ಹ್ಮ್
ಮತ್ತೇಣ್ಣ ನಿಮ್ದೇನ ಎತ್ತಿನ ಬೆಂಡಿ ಏನ ಇಲ್ಲಣ್ಣ ಮತ್ತನ್ ಬಂಡಿಯನ್ ಐ್ತ ಅಣ್ಣ ಎಲ್ಲ
ಹ್ಮ ಎತ್ತಿನ ಮಂಡೆ ಐ್ತನ
ಮಾತಣ್ಣ
ಹಾ
ಮತ್ತೆ ಸಮಾಚಾರಣಂದೆ
ಏನಿಲ್ಲಪ್ಪ ಸಮ ಕ್ರಿಕಾಟ್ ಆಗತ ಇದೆ ನೋಡು
ಹಗೆದ್ರ ಸೋತ್ರನ
ಹಾ ಎರಡು ನಾಚಕ ಇದ್ದಿದ್ದೀವಿ
ಹಣ ಯೋಗ್ಯನಣ್ಣ ಅದು ಮಹಾರಾಜ ಟ್ರೋಪಿ ನಡ ಕುಂತತಿಲ್ಲ ನೋಡ್ತಾರ್ಲಲ್ಲಣ
ಏನಣ್ಣ
ಮಹಾರಾಜ ಟ್ರಪಿ
ಹ್ಮ ಹಾ
ನೋಡ್ತಿರಿಲ್ಲಾನ
ನಾವು ನೋಡ್ತಿವಿ ಬಾ ಜಾಸ್ತಿ ಇದ ಯೂಸ್ ಮಾಡದ ಇಷ್ಟೋ ಜಾಸ್ತಿ ನೋಡೋದು ನವು
ಹೌದಾ
ಹ್ಮ್ ಇಷ್ಟ ಒಂದ ಆಗೈತಲ್ಲಾ ಜಾಸ್ತಿ ಇಷ್ಟ ಯೂಸ್ ಮಾಡ್ತವಿ ಹ್ಮ್
ಮತ್ತೆಣ್ಣ ನಿಮ್ ಸಸ್ ಧೋನಿ ಅಂತೂ ಹೋದ
ಆಯ್ತುಣ ಮಳೆ ಹೋಗ್ತಾ ಇಲಾ ಹ್ಮ್